ಮಾಡ್ತಾ ಇದೀರಾ
ಅಡಿಗೆ ಮಾಡ್ತಾ ಇದೀವಿ ನೀವೇನ್ ಮಾಡ್ತಾ ಇದೀರಾ
ನಮ್ದುಇವಾಗ ಊಟ ಆಯ್ತು ಮಲ್ಕೊಂಡಿದೀನಿ ನಾನು
ಊಟ ಆಯ್ತಾ ನಿಮ್
ಹುಂ ಆಯ್ತು
ಹ್ಮ
ಏನ್ ಮಾಡ್ತಾ ಇದ್ದೀರಾ ಅಡಿಗೆ
ಅಡಿಗೆ ನಾವು ಪಲಾವ್ ಮಾಡ್ತಾ ಇದೇವೆ ಇವಾಗ್ ಬಂದ್ರಾ ಮನೇಲೆ ಕೆಲ್ಸಕ್ಕೋಗಿ ಮಾಡ್ತಾ ಇದೆವಿ
ಹ್ಮ ಇದ್ರುವ ಇದು ಕುಕ್ಕರ್ ನ್ಯಾಗ ಮಾಡ್ತೀರ ಭೂ ವಣಾ ಒಳಗ ಮಾಡ್ತೀರ
ಕುಕ್ಕರಲ್ಲೆ ಮಾಡ್ತೇವೆ ಮೊದಲ್ಲೆಲ್ಲ ಸ್ಟಾರ್ಟಿಂಗ್ ಕುಕ್ಕರ್ ಅಂದರೆ ಭಯ ಆಗ್ತಿತ್ತು
ಆಂ
ಇವಾಗ ಇವಾಗ ಮಾಡ್ತಾ ಇದ್ದೀವಿ
ಹ್ಮ ಹ್ಮ ನಾನು ನಿನ್ನೆ ಚಿತ್ರನ ಮಾಡಕ್ ಹೋದೆೇ ನಮ್ ಫ್ರೆಂಡ್ ಮಾತ್ ಕೇಳಿ
ಹಾ
ಎಣ್ಣೆ ದುಬುಕ್ಕನ ಬಿತ್ತು ನನ್ಗಷ್ಟು ಅರ್ಥ ಅಂದ ಇಷ್ಟ ಎಣ್ಣೆ ಹಾಕ್ಬಾರ್ದ ಅಂತ ಹ ಹಿಂಗ್ ಕೈಯಾಗ ಅನ್ನಾಡ್ಕೊಂಡ್ರ ಹನಿ ಹನಿ ಬುಳಕತಿತ್ತು
ಅಷ್ಟೊಂದೆಣ್ಣೆ ಹಾಕಿದ್ರಾ
ಹಾ ಅದಕ್ಕೆ ನೀನ್ ಯಾ ಅಡುಗೆ ಮಾಡದ್ ಬೇಡ ಅಂತ ನಮ್ಮ ಹಬ್ಬ ಇ
ನಿಮ್ಗೆ ಎಣ್ಣೆನು ಎಷ್ಟ ಹಾಕ್ಬೇಕಂತ ಗೊತ್ತಾಗಲ್ವಾ ಅಂದ್ರೆ ಇಷ್ಟ ಕೇಗೆಿಷ್ಟು ಅನ್ನ ಎಣ್ಣೆ ಹಾಕ್ಬೇಕು ಅಂದ್ರೆ ಅಂದಾಜ ಮೇಲೆ ಗೊತ್ತಾಗಲ್ವಾ
ಹ್ಮ್
ಏನ್ ಮಾಡ್ತೀರಾ ಮತ್ತೆ
ಉಸರುತಿಗ್ತೀನಿ ಈ ಪ್ರಸಬಯತ
ಫಲವರ ಸರಿಯಾಗಿತ್ತಲ್ಲ ತಿನ್ನೋಕ್ಕೆ
ಹಾ ಕರೆಕ್ಟ್ ಆಗಿತ್ತು
ಕಟಾಯ ತಿಂದ್ರ ಮನೇಲೆೆಲ್ಲಾ
ಹ್ಮ ತಿಂದ್ರೆ ನಮ್ಮಮ್ಮಿ ಒಬ್ಬಕೆ ತಿನ್ಲಿಲ್ಲ
ಯಾಕ ನಿಮ್ಮಮ್ಮ ಎಣ್ಣೆ ಜಾಸ್ತಿ ಆಗಿದೆ ಅಂತ ತಿನ್ಲಿಲ್ವಾ
ಎಣ್ಣ ಸೋರಕೈತಿತ್ತು ನಾವ್ ಮ್ಯಲ್ ಮೇಲೆ ತಿಂದಿದ್ವಿ ಹಂಗೆ ಅನ್ನ ಬುಡಕಿ ಎಣ್ಣೆ ವಯಿತೆಪ್ಪಕ್ಕೂಟಂ ಕುೂತಿತ್ತು ಅದಕ್ಕೆ ತಿನ್ನಿಲ್ಲ ಮಮ್ಮಿ
ತಿನ್ಲಿಲ್ವಾ ಮತ್ತೆ ಏನ್ ಊಟ ಮಾಡಿದ್ರು ನಿಮ್ಮಮ್ಮಿ
ನಮ್ಮಮ್ಮಿ ರೊಟ್ಟಿ ಪುೊಂಡೆಪ್ಪಲ್ಲ ಹನ್ಿ ಸಪ್ಪನನ್ನ ಇಟ್ಟ ಬೆಳಗ್ದ
ಅಂದರೆ ಚಿತ್ರಾನ್ನೂ ಸೆರಿ ಮಾಡೋಕ್ಕೆ ಬರಲಿಲ್ವಾ
ಬರ್ಲಿಲ್ಲ
ನಿನ್ನೆ ಮಾಡಿದ್ರಾ ನೀವು ಅಡುಗೆ
ಆ
ಅಡುಗೆ ನಿನ್ನೆ ಮಾಡಿದ್ರಾ ನೀವು
ಹಾ ನಿನ್ನೆ ಮಾಡಿದ್ವಿ
ಕಲಿಯಕ್ಕೆ ಹೋಗಿದ್ರಾ ಮತ್ತೆ ಎಲ್ಲೂ ಪ್ರವಾಸ ಹೋಗಿಲ್ವಾ
ಹಾ ಮೊನ್ನೆ ಹೋಗಿದ್ವಿ ಇಲ್ಲಿ ಆಲ್ಮಟ್ರಿ ಡ್ಯಾಮಿಗೆ
ಆಲಮೆಟ್ಟಿ ಡ್ಯಾಮ್ಗೆ ಹೋಗಿದ್ರಾ
ಹಾ
ಏನೇನ್ ನೋಡ್ಬೇನ್ರಿ ಡ್ಯಾಮ್ ಅಲ್ಲೇ
ಈ ಒಂದಿನ ಸಾಲ ನೋಡಕ್ ಆ ಪ್ಲೇಸ್
ಈ ಡ್ಯಾಮಲ್ಲಿ ನೀರು ಇದ್ದಾವ
ಹ ಅಂದ್ರೆ ಅಲ್ಲಿ ಇದು ಮಾಡಿದ್ದಾರೆ ಇಂಗ ವಲ್ಲ ವಾಟರ್ಫಾಲ್ ಇದು ವಾಟರ್ ಪೂಲ್ ಆಡ್ತಾರಲ್ವಾ ಅವೆಲ್ಲಾ
ಹಾ ಇವಾಗ ಹಾಕಿದೆ ಅದು
ಹಾ ಅದೇ ಇವಾಗಗಿ
ಅಂದ್ರೆ ನಾಕ್ನೂರು
ಎಏಂಟ್ರಿ ಹ ಯಾವ್ದಾದ್ರೂ ಆಡ್ಬೋದು
ಹ್ಮ್
ಹ್ಮ್
ಏನಂತಾರೆ ಲಾಲ್ ಬಹದ್ದೂರ್ ಶಾಸ್ತ್ರನೇ ಕಟ್ಟೋಣ ಜವಾಹರ್ಲಾಲ್ ನೆಹರು
ನಲ್ಲ ಲಾಲ್ಬಾಲ್ ಜಾಸ್
ಲಹಾಲ್ ಬಹ್ದೂರ್ ಶಾಸ್ತ್ರಣೆ ಕಟ್ಟ ಹ ಹೇಗಿದೆ ಪಾರ್ಕ್ ಎಲ್ಲ ಅಲ್ಲೇನೋ ಜಾಸ್ತಿ ಫೋಟೋ ಶೂಟ್ಗೆ ಹೋಗ್ತ
ಹಾ ಹೌದು ನಮ್ಮ ಆಂಟಿದನು ಅಲ್ಲೇ ಮಾಡಿಸಿದ್ರು
ಹೌದಾ ವೀಡಿಯೋ ಶೂಟ್ ಮಾಡಿದ್ರ ನಿಮ್ಮ ಅಂಟಿದ್ದು
ಹಾ ಮದ್ವೆ ಅದು ಫೋಟೋ ಶೂಟ್ ಅದ ಇತ್ತು ಅಲ್ಲೇ ಮಾಡಿಸಿದ್ರು
ಹೇಗ ಅನಿಸ್ತು ಹಾಲೆಮೆಟ್ಟೆಯಲ್ಲಿ ಭಾರತ ನಕಾಶೆ ಇದೆನಾ
ಹಾ ಇದೇ ಹೌದು ಮತ್ತೆ ಚಿಕ್ಕ ಮಕ್ಳಿಗೆಲ್ಲ ಎಲ್ಲಾ ಫ್ರೀ
ಹಾ
ನಮ್ಗ ಅಷ್ಟೇ ದುಡ್ಡಿ ಇತ್ತು ನೀರಾಗ ಆಟಾಡಿದ್ವಿ ಇಲ್ಲಿಂತ್ರರ ಬುತ್ತಿ ಮಾಡ್ಕೊಂಡೋಗಿದ್ವಿ ಅಲ್ಲೇ ಊಟ ಮಾಡಿ ಆಟಾಡಿ
ಮತ್ತ ಅಲ್ಲಿ ಹಳ್ಳಿಯಲ್ಲಿರೋ ಎಲ್ಲ ಹ್ಮ
ಕೇಕ್ ಕಟ್ ಮಾಡಿಸಿದ್ವಿ
ಅಲ್ಲಿ ಬರ್ಡೆ ಮಾಡಿದ್ರಾ
ಹಾ
ಹ್ಮ್ ಏನೇನಿದ್ದಾವೆ ಆಲಿಮಟ್ಟೆಯಲ್ಲಿ ಜಾಸ್ತಿ ಚಿತ್ರಗಳಿದ್ದಾವಂತಲ್ಲ
ಹಾ ಇದಾವ
ಹಳ್ಳಿಯಲ್ಲಿ ಇರ್ತಾವಲ್ಲ ಎತ್ತು ಬಂಡೆ
ಅದೇ ಮನುಷ್ಯ ಮತ್ತೆ ಈತರ ಅಪ್ಪ ಹೂವ ತಂಗಿ ಮಕ್ಕಳು ಹಳ್ಳಿ ಲೈಫ್ ಹೆಂಗ
ಅಲ್ಲೆಲ್ಲಾ ಮಾಡಿದಾರ ಅವಕೂರ್ನ
ಎ ಮಾಡಿದಾರಂತೆ
ಹ್ಮ್ ಡ್ಯಾಮಲ್ಲಿ ನೀರಿದ್ದ್ ಜಾಸ್ತಿ
ಅಷ್ಟೊಂದೇನಲ್ಲ ನೀರು ಬಾಳಿಲ್ಲ
ನೀವೆಲ್ಲ ಅಲ್ಲ ಎಲ್ಲ ಹೋಗಿ ಬಂದ್ರ ನೀರ್ ಹತ್ರ
ಹಾ ಹೋಗಿ ಬಂದಿದ್ದೀ
ಅಂದ್ರೆ ನೈಟ್ ಹೋಗ್ಬೇಕು ಡ್ಯಾಮ್ಗೆ
ಹೌದು ಅಂದ್ರೆ ಕಾರಂಜಿ ಆಡೋದ್ ನೋಡ್ತಿದ್ವಿ
ಚೆನ್ನಾಗಿರುತ್ತೆ ಅದು
ಅಂದ್ರೆ ಅಂಜಿನದ್ರ ಬೆಟ್ಟಕ್ಕೆ ಹೋಗ್ಬೇಕಕ್ ಇವಾಗ
ಹೋಗ್ಬೇಕಾ ರೆಡ ಆಗಿದ್ದೀರಾ ಇವಾಗ ಹೋಗೋಕ್ಕೆ
ಅಂದ್ರೆ ನಾವು ಮೊನ್ನೆ ಹೋಗಿದ್ವಿ
ಹಾ
ಈ ಒಳ್ಳಿ ಅಂದ್ರೆ ಅಮ್ಮ ಬೈತಾಳೆ ಮನೆಯಲ್ಲಿ
ಮತ್ತೆ ಹೋಗ್ತಿವಿ ಅಂತರಲ್ಲ
ಫ್ರೆಂಡ್ಸ್ ಎಲ್ಲ ಹೋಗೋಣ ಬನ್ನಿ ಅಂತ ಇದ್ದಾರೆ
ಹೇಳ್ರಿ ಅಮ್ಮಗ ನಾದರೂ
ಹ್ಮ್
ಎದಕ್ ಹೋಗ್ತಿದೀರಾ ಬಸ್ಸಾ ಏನಾದ್ರು
ಬಸ್ ಬಸ್ಸಿನಲ್ಲಿ
ಬಸ್ಸಿಗೆ ಹೋಗಿ ಬರ್ತೀರಾ ಫ್ರೆಂಡ್ಸ್ ಎಲ್ಲಾ
ಹಾ
ಹೋಗಕ್ಕೇ ಒಂಡೇ ಬೇಕಾ
ಹ ಒನ್ ಡೇ ಹ ಒನ್ ಡೇ ಆಗುತ್ತೆ ಅಂದ್ರೆ ಬೆಳಿಗ್ಗೆ ಆರ್ ಇಲ್ಲ ಲ್ಲ ಆರ್ರು ಗಂಟೆಗೆ ಹೋದ್ವಿ ಅಂದ್ರೆ ವಾಪಸ್ ಬರಕ್ ಆಗುತ್ತಾ ಸಂಜೆ ಇಂಟರ್ನೆಟಿಗೆ
ಅಂದ್ರೆ ಆರು ಗಂಟೆಗೆ ಹೋದ್ರೆ ಇಲ್ಲಿ ಎಷ್ಟೊತ್ತಿಗೆ ರೀಚ್ ಆಗ್ತೀರಾ
ನಾವ್ ಬಸ್ನಲ್ಲಿ ಇನ್ನು ಒಂದ್ಸಲನು ಹೋಗಿಲ್ಲ ಗೊತ್ತಿಲ್ಲ
ಗೊತ್ತೇ ಇರ್ಲಾರ ಮತ್ತೆ ಹೆಂಗ ಹೇಳ್ತೀರಾ ಒಂದ
ನಮ್ ಫ್ರೆಂಡ್ಸ್ ಹೋಗಿದ್ದಾರೆ ಸೀನಿಯರ್ ಅಕ್ಕದಾರ ಕೂಡ ಹೋಗಿದ್ದಾರೆ ಹಂಗಾಗಿ ಅವ್ರು ಕರ್ಕೊಂಡೋಗ್ತಾರಂತೆ ಹೋಗ್ಬೇಕಂತೆ
ಹೌದಾ
ಹ್ಮ್
ಮತ್ತೆ ಕಾಲೇಜಲ್ಲಿ ಯಾವ ಪಾರ್ಟಿ ಅದು ಏನುೂ ಮಾಡಂಗಿಲ್ವಾ ನೀವು
ಮಾಡ್ತೀವಿ ಅಂದ್ರೆ ಫೈನಲ್ ಇಯರ್ ಮಾತ್ರ
ಅವ್ರು ಹೋಗುವಾಗ ಮಾಡ್ತಾರ
ಹ್ಮ
ಕ್ಯಾಂಪ್ಗೆಲ್ಲ ಹೋಗಿದ್ರಾ.
ನಾವ ಹೋಗಿಲ್ಲ ಅದನ್ನು ಫೈನಲ್ ಇಯರ್ಗೆ ಮಾತ್ರ.
ಇವಾಗ ನೀವು ಫೈನಲ್ ಇಯರಾ.
ಹಾ.
ಇವಾಗ ಹೋಗ್ತೀರಾ ಕ್ಯಾಂಪ್ಗೆ.
ಹಾ ಇವಾಗ ಹೋಗ್ತೀವಿ ನೀವ ಹೋಗಿದ್ದೀರಾ ಕ್ಯಾಂಪ್ ಎದಗೆಲ್ಲ.
ಹಾ ಹೋಗಿದ್ದೀವಿ ನೀವು ಏನಂತೀರಾ ಎನ್ ಎಸ್ ಎಸ್ ಕ್ಯಾಂಪ್ ಅಂತೀರಾ ಏನಂತೀರಾ.
ಕ್ಯಾಂಪ್.
ಅಂದ್ರೆ ಅದರಥ ಏನು.
ನಮ್ಗಿನ್ನುೂ ಗೊತ್ತಿಲ್ಲ.
ನೀವು ಹೋಗಿಲ್ವಲ್ಲಾ. ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳಿ. ಅಂದ್ರೆ ಸ್ವಚ್ಛತೆ ಇರೋದು ಹೆಂಗೆ. ಅಂತ ತಿಳಿಸಕೊಡುತ್ತೆ ಎನ್ ಎಸ್ ಎಸ್
ಏನೇನ್ ಮಾಡಿದ್ರಿ ಎಲ್ಲಿ ಹೋಗಿದ್ರಲ್ಲ ನೀವು. ಹಲೋ.
ಹಾ ಹೇಳ್ರಿ ಕೇಳುತ್ತೆ.
ಅಲ್ಲಿ ಹೋಗಿದ್ರಲ್ವಾ ನೀವು ಎನ್ ಎನ್ ಎಸ್ ಕ್ಯಾಂಪ ಗೆ.
ಹಾ ಹೋಗಿದ್ವಿ.
ಏನೇನ್ ಮಾಡಿವೇನ್ರಿ.
ಆ ಕ್ಯಾಂಪ ಅಲ್ಲಿ ಅಂದ್ರೆ ಅನುಭವ ಇರುವಂತ ವ್ಯಕ್ತಿಗಳು ಬರ್ತಾರೆ. ಅಂದ್ರೆ ಈ ತರ ಡಾಕ್ಟ್ರ ಆಗಿರ್ಬೋದು. ಅಗ್ರಿಕಲ್ಚರಲ್ಲಿ ಕೆಲಸ ಮಾಡ್ತಿರೋರಾಗಿರ್ಬೋದು.
ಹಾ.
ಹಿಂಗೆ ಇರುತ್ತಾರಲ್ಲ ಅವರೆಲ್ಲ ಬಂದು. ಈ ಥರ ಇರಬೇಕು ಓದಬೇಕು ಸ್ವಚ್ ಸ್ವಚ್ಛತೆಯಿಂದ ಇರಬೇಕು ನೀವು ಯಾವುದೇ ಸ್ಥಳದಲ್ಲಿರಲಿ. ಅದನ್ನ ಸ್ವಚ್ಛತೆಯಿಂದ ಕಾಪಾಡ್ಕೋಬೇಕು. ಅಂತ ಎನ್ ಎನ್ ಎಸ್ ಕ್ಯಾಂಪ್ ಹೇಳ್ಕೊಡುತ್ತೆ.
ಹಾ.
ಮತ್ತೆ ಫಂಕ್ಷನ್ಗಳ ನಡೀತಾವ ಸಾಯಂಕಾಲ.
ಹ ಹೌದು ನಮ್ಮ್ ಅಕ್ಕರು ಹೋಗಿದ್ರರು.
ಹಾ.
ಹ ಬೆಳಿಗ್ಗೆ ಐದ್ ಗಂಟೆೆಗೆ ಎಿಸ್ತಿದ್ರಂತ.
ಹ ಅದು ಕಾಂಪಿಟೇಷನ್ ಇರುತ್ತೆ ಅಂದ್ರೆ ಟೀಮ್ ಮಾಡ್ತ. ಥರ ನಾಲ್ಕು. ಹ ಟೀಮ್ ಮಾಡ್ತಾರೆ ಒಂದು ದಿನ ಒಂದ್ ಟೀಮ್ನರ್. ಜವಾಬ್ದಾರಿ ಅದು ಅಂದರೆ ಬೆಳಗ್ಗೆ ನಾಲ್ಕು. ಗಂಟೆ ಹಿಡಿದು ಸಂಜೆ ಎಂಟು ಗಂಟೆ ಹತ್ತರವರೆಗೂ ಫಂಕ್ಷನ್ ಮುಗಿಯಿತಲ್ಲ. ಅದು ಪ್ರಾರಂಭವಾಗಿ ಕೊನೆಯವರೆಗೂ ಆ ಟೀಮ್ ಅವ್ರ್ದೇ ಕೆಲ್ಸ.
ಹೌದಂತೆ.
ಗೆ ಅಡುಗೆಯಿಂದ ಹಿಡಿದು ರಾತ್ರಿ ಊಟ ಮಾಡಿ ಪಾತ್ರೆ ತೊಳೆಯತನ ಆ ಟೀಮ್ನರ್ದ ಕೆಲಸ.
ಹ್ಮ್.
ಆದ್ರೆ ಇಷ್ಟ ಇಷ್ಟು ಜನ ಅಂತ ಈ ತರ ಗುಂಪು ಮಾಡ್ತಾರೆ ಅಂದ್ರೆ ಇಷ್ಟು ಜನ ರ. ಹಂಗೋಲ್ ಹಾಕಕ್ಕೆ.
ಹಾ ಇಷ್ಟು ಜನ ಅಡಿಗೆ ಮಾಡೋಕೆ.
ಅಡುಗೆ ಮಾಡೋಕ್ಕೆ ತರಕಾರಿ ಕಟ್ ಮಾಡೋಕ್ಕೆ.
ಹ್ಮ.
ಅಂತ ಈ ತರ ಎಲ್ಲಾ ಮಾಡ್ತಾರೆ ಅಂದ್ರೆ. ಅಲ್ಲಿ ಧ್ವಜ ಇರುತ್ತೆ ಅದು ಎನ್ ಎಸ್ ಎಸ್್ದ ಆ. ಅದು ಅರುಸ್ತಾರೆ ರೆ ಅದ್ರದ್ದೇ ರಂಗೋಲಿ ಬಿಡಿಸ್ತಾರೆ
ಹ ಮತ್ತೆ ಸಾಂಗ್ ಆಡ್ಬೇಕು
ಹಾ ಎನ್ ಎಸ್ ಸದ್ದೆ ಅದದು ಧ್ವಜಾರೋಹಣ ಅಂತ ಹಾಡ ಇದೆ ಅದರದ್ದು
ಹಾ
ಅದೇ ಆಡಬೇಕು ಅಂದ್ರೆ ನಾಲ್ಕ್ ದಿನ ಒಂದೊಂದ್ ಟೀಮ್ನವರು ಒಬ್ಬ್ರೊಬ್ರು ಒಂದೊಂದ್ ದಿನ ಮಾಡ್ಬೇಕು
ಹೌದು ಡ್ಯಾನ್ಸು ನಾಟಕ ಡ್ರಾಮಾ
ಹ ಏನಾದ್ರೂ ಮಾಡ್ಬೋದು
ಹೌದು ನಮ್ಮ ಅಕ್ಕದಾರರು ಹೋಗಿದ್ರು
ಹಾ
ಹಡಿದಿ ನಮ್ಗೂ ಹೋಗ್ಬೇಕನ್ನ ಆಸೆ ಆಗಿದೆ ಹ್ಮ್
ಹ್ಮ್ ಎಲ್ಲ ಇರುತ್ತೆ ಏನಾದ್ರೂ ಮಾಡ್ಬೋದು ಡ್ಯಾನ್ಸ್ ಮಾಡ್ಬೋದು ಹಡಾಡ್ಬೋದು
ಬಾಡ್ ಮನರಂಜನೆ ಇರುತ್ತಲ್ವಾ
ಮರಂಜನೆ ಇರುತ್ತೆ